ಹ ಏನ್ ಮಾಡ್ತಾ ಇದೆ
ನಾನೇ ಕುಂತಿದ್ದೆ ನೀವ
ಊಟೀ ಮಾಡಡಗ್ದಿ ನಾನಟ ಹಾ ಬಪ್ಪು ಊಟಿ ಮಾಡಗ್ದಿ ಕಕನ್
ಇವಾಗ ಬತ್ತಾ
ಹ್ಮ್
ಎಷ್ಟೊತ್ತರ ಬೇಕು ಟೀ ಕಾಯಸೋಕೆ
ಬರ್ಶಚ
ಹತ್ತು ನಿಮಿಷಗಳೆಲ್ಲ ಟೀ ಆಗೋಯ್ತದ
ಹ್ಮ್
ಗ್ಯಾಸ್ ಐತೆ ಇಲ್ಲ ಇಂಡಕ್ಷನಾ
ಇಂಡಕ್ಷನ್
ಹತ್ತು ನಿಮಿಷಗಳೆಲ್ಲ ಕಾಯಿಸಬಿಡ್ತೀರಾ
ಇನ್ನೇನು
ನೀ ಹೇಳ್ಬೇಕು ಬರಿ ಅದೇ ಮುಗ್ದಿಲ್ಲ ಬರಿೀ ಬರ ಅಂತ
ಹಾ
ಬರೆಯದೇ ಮುಗ್ದಲ
ಹೂ ಆಯ್ತಾ ಬರಿೆಯೋದ
ಹ ನಳೆ ನಾಳೆ ಕುತ್ಕಂಡು ಬೆಳಗಾನ ಬರದ್ರೆ ಮುಗಿಯಲ್ಲ ಅದಕ್ಕೆೇ ನಾ ನಾಳೆ ಬಟ್ಟೆ ತರಗೆ ಹೋಗಕಿ ಯೋಚನೆ ಮಾಡ್ತಾ ಇರೋದು ಇವತ್ತು ಹೋಗಿದ್ರೆ ಆಗದು ಅಂತ ಇವತ್ತು ಹೋಗಿದ್ದು ಬಂದು್ಬಿಟ್ಟಿದ್ರೆ ನಾಳೆ ಕುತ್ಕೊಂಡು ಬೆಳಿಗ್ಗೆಿನ ಸಂಧ ಗಂಟು ಬರಿೆ ಸೋಮವಾರ ನೋಟ್ಸ್ ತೋರಿಸ್ಬೇಕು ಕನ್ನಡ ಮಂಗಳವಾರ ಇಂಗ್ಲೀಷ್ ಟೆಸ್ು ಬುಧವಾರ ಬಿಸಿಸಿನೆಸ್ ಲ ವ್ಯವಹಾರಧೇನ ನೋಟ್ ತೋರಿಸ್ಬೇಕು ಗುರುವಾರದಿಂದ ಕಾಲೇಜಿಗೆ ಹೋಗಲ್ಲ
ಹ್ಮ್ ಇನ್ನೇನು
ಬರೀ ಬರೀ ಓದೋನದ
ಅಡ್ದ ಏನ್ ಬರುತ್ತ ಇಡ್ಲಿ ದೋಸೆ
ಹಾ ಇಡ್ಲಿ ದೋಸೆ ಚಂಪುನ ಆಡ್ಸ್ಬಿಟ್ಟು ಇತಾನೆ ಅದೇನು
ಚಪತಿಿ
ಜಪತಿಿ
ಪೂರಿ
ಹ್ಮ ಪೂರಿ ಹತ್ತುದವಿ ಬಾತನಾಾನಾ ಹಾಂ ಬತ್ನಮ್ಮ ಹಾಂ ಬರುತ್ತೆ
ಚಿಕನ್ ಬಿರಿಯಾನಿ
ಅಯ್ಯ ಅಯ್ಯೋ ಹೇಳಿ ಬಾಯಂದ ಸುರಿಸ್ಬಿಡಿ
ನೆಲ್ಲ ಮಾಡಕ್ ಬಂದ
ಅೆಲ್ಲ ಮಾಡೋಕ್ಕೆ ಬರಲ್ಲ ಇಲ್ಲಿ ಪುರಿನೂ ಮಾಡೋದಿಲ್ಲ ಚಪಾತಿ ಮಾಡ್ತಾರೆ ಎಲ್ಲೋ ನೊಂದು ಬಿಸಿ ಬೆಳೆಬತು ವಂಗಿರ್ ಬತು ಅವೆಲ್ಲ ಮರ್ತೇ ಬಿಟ್ಟೀವಿ ನಾವು ಮಾಡ್ಕೊ ತಿನ್ಬೇಕು ಅಂದ್ರೆ ಐಟಮ್ ಎಲ್ಲ ಕೊಟ್ರ
ನೀವು ಮಾಡ್ಕಾ ತಿನ್ಬೇಕು
ದುಡ್ಡು ಕಳಿಸಿ ಮಾಡ್ಕೊತಂತೀವಿ
ಹ್ಮ್ ಹ್ಮ
ನಮಗೆ ಮಾಡಕ್ ಬರಿದ್ದಿಲ್ಲ ಬಿಸಿಬಳೆ ಭತ್ ಮಾಡೋಕ್ಕೆೋಯ್ತೀವಿ ಅಂದರೆ ನಮ್ಗಿಷ್ಟ ಇಲ್ಲ ನಮಗ ಇಷ್ಟ ಇಲ್ಲ ಅಂತಾರೆ ಹಾಂಗಗೆ ಬತ್ ಮಾಡ್ಬೇಕು ಅಂದ್ರೆ ಯ ಚೆನ್ನಾಗಿಿಲ್ಲ ಹಂಗಗೆ ಬತ್ ಅಂತರಿ
ಹ್ಮಞ ಇನ್ನೇನ್ ಸಮಾಚಾರ
ಳ್ಬೇಕ ಓಹ ಎಲ್ಲ ಸೂಪರ್ ಆಗ ಅವ್ರೀ
ಹ್ಮ್
ಇನ್ನೇನು? ಕರೆಂಟೇ ಬರಲಿಲ್ಲ? ರಾಜೆಯೇ ಬಂದವನೇ ಕ್ಲಿಪ್ದು ನಿಮ್ಗೆ ಹೇಳಿ ಹೇಳಿ ಸಾಕಾಯಿತು?
ಹಾ ಅನ್ ಬಟ್ ತಗದು ಮುಡ್ಗು ಒಂದ.
ಹಾ ತಂದೆ ಇಲ್ಲ ಬ ಬಳೆಗಳೆಲ್ಲ ಚೆನ್ನಾಗವೆ?
ಹೇ.. ಒಂದ್ ಕಪ್ಪ ರಿಬ್ಬನ್ನು, ಒಂದ ಅನ್ಬಟ್ನ ತಗೊಂದ್ ಮಾಡಗು
ಹ್ಮ್ ನಾಳೆ ನಡತ ಪಳದು ತಕ್ಕಡಿ
ಇನ್ನೇನು
ಹೇಳ್ಬೇಕು ಹೆಲೋ ಹಲೋ ಹಲೋ ಹಲೋ
ಹಾ
ಏನು
ಹರಿಬ್ಬರ್ನ್ನು ಬಾಚಟ್ ಇದನ್ನು ತಗೊಂಡ್ ಮಾಡ್ಕೊಂಡ್ ಇಷ್ಟಿಕ್ಕರ್
ಹ ಸ್ಟಿಕನಪ ಎಲ್ಲಾನ ತಗದು್ ಮಾಡಬೇಕು ಮ್ಯಾಗಿ
ಹ್ಮ್
ನಾನು ಮ್ಯಾಗಿ ತಿನ್ ತಿನ್ಬೇಕು ದುಡ್ಡೇ ಇಲ್ಲ? ಒಂದು ರೂಪಾಯಿನೂ ಇಲ್ಲ ನನ್ನ ಹತ್ರ
ಹ್ಮ್
ಖಾಲಿ.. ಖಾಲಿ....
ತಿನ್ನಕ್ಕೆ
ಹೋದ್ವರ್ಗ ತಿನ್ನಕ್ಕ
ತಿನ್ನಕ್ಕೆ
ಓದೊದ್ರ ಮೇಲೆ ನಿಗಾ ಇರ್ಬೇಕು
ತ ತಿನ್ಬಾರ್ದ ಅಂತಾ
ತಿನ್ಬೇಕು ಓದದ್ರ್ ಮೇಲ ನಿಗಾ ಇರ್ಬೇಕು ಚೆಂದಾಗ್ ಓದ್ಬೇಕು ಬರೀಬೇಕು
ಹ್ಮ್ ನಿಮ್ಗೆ ಎಷ್ಟು ಜನಾ ಮಕ್ಕಳು?
ಅಯ್ಯೋ ಅವ್ರ ಮೂರ ಜನಾ
ಅಯ್ಯೋ ಏನು ಇಷ್ಟುಮ ಹಲೋ ಹಲೋ ಹಲೋ
ಮೂರ್ ಜನವ್ರಾ
ಹ್ಮ್ ಹೇಳಿ
ಒಂದು ಪೂರ್ವ, ಒಂದು ಪಶ್ಚಿಮ, ಒಂದು ಉತ್ತರ, ಒಂದು ದಕ್ಷಿಣ, ಅನಂಗಾವ. ಹೇಮಾ ಆಂಟಿ, ಆಂಟಿ ಅಜ್ಜಿರ್ ಹಾ
ಹ
ಹಂಗ ಅವ ಮೂರ್ ಮೂರ್ ದಿಕ್ಕ ಅವ ತಲಾ ಕೆಟ್ಟ ಹೋಗೆದ?
ಯಾಕೆ?
ಏನ್ ಮಾಡುವ
ಕೇಟೋಹೋಯ್ತದಲ್ಲ
ಬೇಜಾರು
ಬೇಜಾರು? ಯಾಕ ಬೇಜಾರು? ಇನೇನ್ ಇಲ್ಲ ಹೇಳಿ ಮ್ಯಾಗಿ ಮಾಡ್ಕೊತಿಂತವ್ರೆ ನಾನು ಮ್ಯಾಗಿ ಮಾಡ್ಕ
ಇನ್ನೇನ್ ಸಮಾಚಾರ ಆಯ್ತಾ ಕಾಫಿ ಟೀ ಕಾಯಸಲ್ವಾ
ಕಾಪಿ
ಕಾಯಿಸ್ತಾರೆ ನಾವು ಕುಡಿ ಏನು ಕುಡಿಯಲ್ಲಾ
ಹ್ಮ್
ಆ
ಇನ್ನೇನು ಹಾ
ಡ್ರಿಂಕ್ಸ್
ಹ್ಮ್ ಕುಡೀರಿ ಒಳ್ಳೆ ಕೆಲ್ಸಾ
ಹಲೋ.
ಹೇಳು. ಇನ್ ಏನ್ ಸಮಾಚಾರ
ಬು ಒಂದ ದುಡ್ಡು ಕಳ್ಸಿ ಒಂದ್ ಐನೂ ಒಂದ್ ಐನೂರು ಇದ್ರೆ
ಹಲೋ ಹಲೋ
ಹಾ ಹೇಳಿ ಹಲೋ
ಹಲೋ
ಕೇಳ್ಸತಿಲ್ ಹ ಕೇಳ್ಸತದೆ ಹೇಳಿ ಒಂದ್ ಐನೂರು. ಪೈ ಇದ್ರೆ ದುಡ್ಡ ಕಳಸಿ ಅಂದಿ.
ಐನೂರು ಸಾಕಾ.
ಹಾ ಸಾಕು.
ಎಲ್ಲಾ ಕಳಾಪುರಿ ಅಂಚಗ ಅಂಚ್ ಬಿಟ್ಟಿ ಕಾಸನ ಎಲ್ಲ ಹದ್ಮೂೂರ್ ಸಾವಿರನು ಈಗ
ಯಾವ ಹದ್ಮು
ಉಜ್ಜಿವನ್ರ. ಉಜ್ಜೀಿವನಕ ಸಾಂಬಲ್ ದೊಡ್ಡ ಉಜ್ಜೀಿವನಕ ಎಂಟ ಸಾವಿರ. ಹ ಇದು ಮುತ್ತ ಪೈನಸ್ ಬಡ್ಡೆ ಕಟ್ಟಕ್ ಕಟ್ಬಿಡು ಅಂತ ಕಳಿಸ್ತತಿ. ಉಜ್ಯೀವನಕ ಆ ದುಡ್ಡಲ್ಲಿ ಕೊಡ್ಬೇಕು ನಾನು.
ಹತ್ತಸಾವಿರನುವೆ. ಅದ ಎಂಟು ಸಾವಿರ ತನೇ. ಹಲೋ ಹಲೋ ಹಲೋ
ಎ ಹಾ ಹಾ ಹೇಳ.
ಹದ್ಮೂರು ಸಾವಿರ ಅನ್ನೋದ್ ಕಂತಕೆ ಕಟ್ತೀರಾ.
ಹದ್ಮೂರ್ ಸಾವಿರಲ್ಲಿ ಎಂಟ ಸಾವಿರ ಉಜ್ಜಿವನ.
ಹ್ಮ್
ಇನ್ನು ಮುತ್ತ ಪೈನಸ್ಕ ಅವಂತ ಮೀಸ್ ಕಟ್ಟಿದಿ ಸಾವಿರದ ಇನ್ನೂರ ಐತ ಅವನಿಗೆ ಇನ್ನ ಸಾವಿರದ ಇನ್ನೂರ ಐವತ್ತು ಕಳಿಸತಿ. ಇಲ್ಲಿವತ್ತ್ತ. ತಿಂಗಳ ದ ಚೀಟಿ ದುಡ್ಡು ಆಳ್ಗ ಒಂದ್ಸವಿರ ಕೊಡ್ಬೇಕು ಕೊಟ್ಟಿ.
ಹ್ಮ್
ಹಂಗೆಯಾ ಎಲ್ಲಕ್ಕೂ ಅನ್ಚ್ಬಿಟ್ಟು ಕುತಿನಿ. ಇನ್ನುೂ ಕೊಡ್ಬೇಕು ಅವನ್ಗ ಇನ್ನು ಕರೆನ್ಸಿ ದುಡ್ಡ ಕೊಟ್ಟಿಲ.
ಪಿ ಜಿ ಲಿ ಎಸ್ಟ ಸಾಲ ಮಾಡಿದ್ದೀರಾ?
ಪಿ ಜಿ ಲಿ ಸಾಲ ಮಾಡಿನಿ. ಅಜ್ಜಿಗು ಕೊಡಬೇಕು ನಾಕ ಸಾವಿರ ಅವಳ್ಳಗೂ ಕೊಟ್ಟಿಲ್ಲ. ಹ ಗ ಮಗ್ಗ ಸಾಲ
ಎಲ್ಲಾರ ಅತ್ರನು ಸಾಲ ಮಡಿದಿರಾ ಅಂಗದ್ರೆ.
ಹ್ಮ್ ಎಲ್ಲ ಒ ಪಾ ಒಂದ ಪಾನ್ ಪಾನ್ ಕಾರ್ಡ್ ಮಾಡ್ಸಕ್ ಹೋಗಕ ಆಯ್ತಾ ಇಲ್ಲ. ಏನ್ ಮಾಡವ.
ಪಾನ್ ಕಡ್ ಎನ
ಬರಿ ಸಾಲ ಸಾಲ ಸಾಲ
ಸಾಲಗಾರ ಆಗೋದ್ರಿ ಏನ್ ಇಲ್ಲಿ.
ಸಾಲಆಗಿ ಹೋಗಿನಿ ಸಾಲದಲ್ಲಿ. ಸಾಲ ಮಾಡ್ಕೊ ಮಾಡ್ಕ ಇನ್ನೇನು. ಇನ್ನೇನ್ ಸಮಾಚಾರ ಅಂದೆ.
ಹೇಲಬೇಕು.
ಹ್ಮ್.
ನಾಳಕ್ಕೆು ಬೇಜಾರು ನಾಳಕ್ಕೆ ಹೋಗಕ್ಕೆ.
ಹ ಯಾರ್ ಕರ್ಕೋದರು ನಾಳೆ.
ಗೊತ್ತಿಲ್ಲ ಡುಮ್ಮ ಅವ್ರು ಬ ರ್ತಾರೆ ಅನಿಸುತ್ತೆ ನಾಳೆ ಬಟ್ಟೆ ತಗೊಡ್ತೀನಿ ಅಂತ ಹೇಳಿದರಲ್ಲ.
ಹ್ಮ್. ಆಮೇಲೆ.
ಬಂದ್ರೆ ಹೋಗೋದು ಇಲ್ಲ ಅಂದ್ರೆ ಇಲ್ಲ.
ಹ್ಮ್.
ಅಕ್ಕಡೆ ಸೀರೆ ಕಲ್ತಕ್ಕಲದು ಇಕ್ಕಡೆ ಡ್ರೆಸಗಳ ತಕಳದು.
ಹ್ಮ್.
ಓದ್ಕೊಂಡ ಬರದು.
ಸರಿ ಇನ್ನೇನು.
ಹೇಳಿ ಇನ್ ಏನ್.
ಹಾ. ಇನ್ನೇನು ಅದೇ. ಕೇಳಸ್ತಾ ಇಲ್ವಾ.
ಹ ಕೇಳಸ್ತೈತೆ ಕಾಫಿ ಐತ
ಕಾಫಿ ಇನ್ನೂ ಆಗಿಲ್ಲ ಮಡಗಿವನಿ. ಟೀ ಬೆಳಿಗ್ಗೆ ಕಾಫಿ ಸಾಯಂಕಾಲ ಟೀ.
ಕಾಫಿ ಕುಡಿತೀರಾ.
ಈ ಟೀನು ಕುಡಿಯೋದು ಕಾಫಿನೂ ಕುಡಿಯೋದು ಎಲ್ಲಾನೂ ಕುಡಿಯೋದು.
ಬೆಳಗ್ಗೆನ ಕಾಪಿ ಕುಡೋದು ಸಾಯಂಕಾಲ ಟಿ ಕುಡೋದು. ಕಟ್ಕೊಳ್ಳಿ ಸರಿ ಮಾಡ್ತೀನಿ ಒಂದ್ ಐದ್ ನಿಮ್ಸ.
ಹ